ಹಾ ಅಣ್ಣಾ ಎಲ್ಲಿ ಆರಾಮ
ಹಾ ಆರಾಮ್ ನೋಡಪ್ಪಾ ಏನ್ ನಡದ ಆರಾಮ
ಹ್ಮ್ ಆರಾಮ್ ನೋಡ ಅಣ್ಣ
ಮತ್ತೆನ ನಡದದ ಸಮಾಚಾರ ಏನ್ ನಡದ
ಏನಿಲ್ಲಣ್ಣ ಈ ಕಡೆ ಹಗೆ ಬೆಂಗ್ಳೂರ್ ಕಡೆ ಇದ್ದೆ ಹ ಟೀ ಅಣ್ಣ ಆಗಿತಿ ಇಲ್ಲ ನಿಂದು ಹಾ ಹೌದು.
ಹಾ ಹಾಗ. ನ ಜಷ್ಟ ಆಯ್ತಾ. ಏನು ಬೆಂಗ್ಳೂರು ಆ. ಸೇರಿದಿ ಆ ಕಡೆ ಯಾಕ ಹೋಗಿದ್ದಿ.
ಹ್ಮ ಹಗೆ ಸ್ವಲ್ಪ ಬಂದಿದ್ ನೋಣ ಈ ಕಡೆ ಹೆಂಗ. ಕೆಲ್ಸಿತ್ತು ಹ್ಮ್. ಇಲ್ಲಿ ಕನಷಣ ಕೆಲ್ಸ ಮಾಡಕ್ ಮತ್ತಿದಣ್ಣ.
ಕಂಪ್ನಊ. ಕಡೆನ ಮಾಡಬೇಕಿಲ್ವಾ ಚೆನ್ನಾಗಿಾಗಿದೆ ಕೆಲ್ಸಗಳು.
ಎಲ್ಲ ಊರ್ ಕಡೆ ಆ ಸಿಗಲ್ಲ ಮಾಡಡ.
ಕಳಿಸ್ತಾವ
ಹ್ಮ್ ಅವ್ರ ಕಡೆ ಕಂಪ್ನಿ ಎಲ್ಲೈತೆ
ಹ ಇಲ್ಲ ಮತ್ತ ಇವಲ್ಲ ದೊಡ್ಡ ಹೋಗಿದ್ದ ಅಪ್ಪ ಅಮ್ಮನ ನೋಡಕ್ ಬಟಲ್ಲ ಯಾರದನ್ನ.
ಇದಾರ ತಮ್ಮ ಇದಾನ ಅಕ್ಕನ ಇದ್ದಾಳ ಇವಾಗ ಮತ್ತ. ಅಮೌಂಟ್ ಅಲ್ಲಿ ಎಲ್ಲಿ ಮತ್ತೆ ದುಡಿಬೇಕಲ್ಲ ಇವಾಗ. ಅಲ್ಲಿ ಅಲ್ಲೆಲ್ಲಿ ಎಲ್ಲ ಕಂಪ್ನಿ ಕಂಪ್ನಿ ಅದು ಸರಿಯಾಗಿ ಒಂದ್ ಎರಡು ಮೂರ್ ತಿಂಗಳ ರಜೆ ಐತ ಇತ್ತಲ್ಲಾ ಒಯ್ ಬಂದ್ಬಿಡಮ್ಮ ಹಂಗ ಅಂತ ಬಂದೆವು
ಏನು ಕಾಲೇಜ್ ಕಂಪ್ಲೀಟ್ ಆಗ್ಯದ ಇಲ್ಲ ಇನ್ನು ಹ
ಎಲ್ಲ ಕಂಪ್ಲೀಟ್ ಆಗಲ್ಲ ಇವಾಗ ಕಾಲೇಜ್ ಕಡೆನ ಹೋಗ್ಬೇಕು ಇವಾಗ ಸ್ಟಾರ್ಟ್ ಆಗತ್ತೆ ಇವಾಗ ಇನ್ನಷ್ಟಟ್ ಜೂನ್ದಾಗ ಹದೊಂದು ಹದಿನೈದಕ್ಕೆ
ಹಾ ಹಾ
ಹ್ಮ
ಹ್ಮ್ ಹ್ಮ್ ಕಾಲ್ ಮಾಡಳ ಅದಕಂದ್ರೆ ಇಲ್ಲ ಮತ್ತ ಊರಾಗ ಯಾವ್ದ ನ ನಿಮ್ದೇ ಜಮೀನ್ ಅದಲ್ಲ
ಆಹ
ಅದ್ರೊಳಗೆ ಏನ ಒಂದು ಕುರಿಸ್ ಸಾಕಾಣಗ ಇದನ್ ಮಾಡ್ಬೇಕ್ರಿಲ್ಲ ಅಂತ ಅಂದೆ
ಕುರಿ ಸಾಕಣೆ ಮಾಡ್ಬೇಕಂದ್ರೆ ಮತ್ತೆ ಇವಾಗ ಅಮೌಂಟ್ ಬೇಕಲ್ಲ ಅಣ್ಣ ಮತ್ತ ಇವಾಗ ಯಾರು ಕೊಡೋರ್ಲ್ಲ ಏನು ಹೆಲ್ಪ್ ಮಾಡೋರಿಲ್ಲ ಅದಕ್ಕೆ ಜಾಸ್ತಿ ಕೇಳಕ್ ಹೋಗಲ್ಲ
ಹ ಹಾ ಗೌರ್ಮೆಂಟ್ ಕಡ್ಲಿಂದ. ಅಣ ನಿಮ್ಗೆ ಅಪ್ರೂವಲ್ ಮಾಡಕ್ ಆಗ್ತದ. ಕುರಿ ಸಾಕಾಣಿಕೆ ಮಾಡೋರೇ ಆತರ ಲೋನ್ ಮಾಡಿ ಯಷ್ಟು ತಕ್ಕೊೋಬೇಕು.
ಅದದು ಎಲ್ಲ ಲನು. ಕುಂತಿದ ಬಿಡು ಇವಾಗ ಲೋನ್ ಕಟ್ಟಬೇಕಂದ್ರು ಇವಾಗ ಇದಬೇಕ ಸುಮ್ ಎಲ್ಲಿ ಕಿರಿ ಕಿರಿ ಸುಮ್ ಲೋನ್ ಆದ ಟೈಮಿಗೆ ಅಮೌಂಟ್ ಇರಲ್ಲ ಕಟ್ಟ ಟೈಮಗ. ಸುಮ್ ತಗೊಂಡು ಮತ್ತೆ ಮಾರಿ ಕಟ್ಟ ಬೇಕಲ್ಲ ಡಬಲ್ ಡಬಲ್ ಸುಮಾ ಎದಕ ಕೇಳಿ ನೋಡೋಣ ಲೇಟ್ ಆಗೆ ಪರವಾಗಿೆಲ್ಲ ಲೇಟ್ ಆದ ಪರವಾಗಿಲ್ಲ ಸ್ವಲ್ಪ ಕೈಯಗ ಅಮೌಂಟ್ ಮಾಡ್ಕನ್ ಕೆಸ ಮಾಡಮ ಅಂತೇಳಿ ಬಂದೇನೋಣ
ಇಲ್ಲ ಯ ಮತ್ತ ಮರಿಗುಳು. ಇಲ್ಲ ಅಕ್ಕಯ ಅಮೌಂಟ್ ಅಂತ ಎಷ್ಟು ದುಡಿತಯಾ ಎಷ್ಟು ಇ ಮಾಡತ ತಿಂಗಳಲ್ಲಿ ಎಷ್ಟು ಎಷ್ಟ ಕೊಡ್ತಾರೆ ಸ್ಯಾಲ್ರಿ
ಹಾ ಅಣ್ಣ ಬಲ್ ಡ್ಯೂಟಿ ಮಾಡ್ತನ ಅಣ್ಣ ನಲ್ವ ಸಾವಿರ ಬರ್ತಾವ ಇಪ್ಪತ್ತು ಇಪ್ಪತ್ತು
ಹಾ ಹಾ
ಹ ಬೆಳಿಗಿಂದ ಮಧ್ಯಾಹ್ನ ತಗೊಂದಿರುತ್ತೆತ್ತತ್ ಬೆಳಿಗಿಂದ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ತಕ ಇರುತ್ತೆ ಎಂಟ ಗಂಟೆಯಿಂದ ಮತ್ತೆ ಆಯ್ತ ನೈಟ್ ಟ್ ನೈಟ್ ಇರುತ್ತ ಬೆಳಿಗ್ಗೆ ಆರು ಗಂಟೆ ತಕ
ಹ್ಮ ಹೌದಾ ಹ
ಹ್ಮ್
ಹಗೆಲ್ಲ ಸರಿ ಅದಕ್ಕಿಲ್ಲ ನೀ ಇಲ್ಲ ನೀನು ಸರಿಯಪ್ಪಾ ನೀ ಬೆಂಗಳೂರ್ಗ್ ಕಲ್ಸೋಣ ಆತಿ ನಿಮ್ ತಮ್ಮಗನ್ನ ಇಲ್ಲ ಮಾಡ್ಬೇಕುಂತ ಇಳ್ಬೇಕಿಲ್ಲ
ಎಲ್ಲ ಸ್ವಲ್ಪ ಸಣನಿದ ನಮ್ ತಮ್ಮ ಇವಾಗ ಇವಾಗ ಒಂದ್ ಹೇಡ್ತಾ ಇದ್ದಾನ
ಹೇಳ್ತಿದ್ದೇನೆ ಅಂತಂದ್ರ ಇವಾಗ್ಲಿಂದಾನೇ ಇಲ್ಲಾಂದ್ರೆ ನಿಮ್ಮಪ್ಪ
ಅತ ಎಲ್ಲಾ ಹೋಗ್ತನ್ ಬಿಡ ಅಲ್ಲಿ ಊರ ಕೆಲ್ಸ ಹೋಗ್ತಾನೆ ಅಲ್ಲಿ ಎಲ್ಲಿ ಹೊಲದ ಕೆಲ್ಸ ಇದ್ರೆ ಉುಸಕ್ ತುಂಬಕ್ ಇ ಸಣ್ಣ ಪುಟ್ಟ ಯಾವ್ದನ್ ಇದ್ರೆ ಹೊಲ ಕೆಲ್ಸ ಇರ್ಲ ಯಾವ್ದ ಹೋಗ್ತಾರ ಅಂದ್ರೆ ಜಾಸ್ತಿ ನಾನೇ ಕಳ್ಸಿಲ್ಲ ಮತ್ತತ್ ಎಲ್ಲಾರ ಎಲ್ಲಿ ದುಡ್ಕೊಂಡ ಕುಂದ್ರ ನಾ ದುಡಿಯಕ್ ಕು ಯಾರ ಕಡೆ ಆ ಹ ಆಾತಂತಗಂತ ಮೆ
ಇಲ್ಲ ಇಲ್ಲದ ಯಾಕಂದ್ರೆ ನಿಮ್ ತಮ್ಮ ಏನ ಹೇಳ್ತಂತ ಅವನು ಎಜುಕೇಶನ್ ಸ್ವಲ್ಪ ಹದಕ್ಕ ಎಲ್ಪ್ ಆಗ್ಬೇಕಲ್ಲ
ಮಾಡ್ಬೇಕಕ್ ಇವಾಗ ಇಲ್ಲ ಅವ್ರದನ್ ಇವ ರಜೆ ಕೊಟ್ಟಾರಲ್ಲ ಮತ್ತತ್ ಇವಾಗ ಎಲ್ಲಾ ರಜೆ ಐ್ತಲ್ಲ ಸಂಬಾರು ಈ ಸಾಮಾರು
ಹ್ಮ್ ಹ್ಮ್
ಹ್ಮ ಇವಾಗ ಎಲ್ಲ ಆಯ್ತು ಜೂನ್ ಜಾಗ ಜೂನ್ ದಾಗ ಸ್ಟಾರ್ಟ್ ಆಗ್ತಾವರು ಇನ್ನ ಮೆಸೇಜನ್ ಹಾಕಿಲ್ಲ ಇವಾಗ ಜೂನ್ ದಾಗ ಸ್ಟಾರ್ಟ್ ಆಗ್ತದ ಅವರು ಅವನು ಹೋಗ್ತಾನ ಇವ ನಾನು ಜೂನ್ ದಾಗ ಹೋಗ್ತೀನಿ ಇವಾಗ ಹ್ಮ್ ಯೋಗುವದಂದ್ರ ಆಯ್ತ ಹ್ಮ್ ಇವಾಗ ಹೋದ್ನಂದ್ರ ಆಯ್ತ ಅವನು ಕಾಲೇಜ್ ಹೋಗ್ತಾನ ಮನ್ಯಾಗ ಅಷ್ಟ ತಂಗಿ ಇರ್ತಾಳ ಅಪ್ಪ ಅಮ್ಮ ಅವ್ರೇ ಅವ್ರಿಗೆ ನೋಡ್ಕೊಂತ ಅವ್ರಿಗೆ ಇದು ಮಾಡ್ಕಂತ ಇದು ಮಾಡ್ಬೇಕಕ್ ಮಾತಾಡಿನ ಒಬ್ಬ್ರ ಜೊತೆ ಮಾತಾಡ ನಮ್ ಕಾಕ ಇದಾನ ಅದೇ ಒಂದ್ ಕುರಿಳ ಶೆಡ್ ಬೇಕಾಗಿತ್ತು ಆಯ್ತ ಕುರಿ ಸಾಕಾಣಿಗೆ ಹಂಗಗೆ ಒ ಸ್ವಲ್ಪ ಇದ್ರೆ ನೋಡ ಯಾರ ಬಲ್ಲೇನ ಚಲೋ ಇದ ತಗೊಂಡ್ ಬರಮ್ಮ ಅಂತೇಳನಿ ಆಯ್ತ ಬಾ ನೋಡಮ್ಮ ಹಂಗಂತ ನಾನು
ಹ್ಮ್ ಹ್ಮ್
ಹ್ಮ್ ಅಲ್ಲಿ ಊರಾಗ ಹೋದಾಗ ಓಕೆ ಸೆಡ್ ಗಿಡ್ ಮಾಡಿ ಆಮೇಲೆ ಕುರಿ ಗುರಿ ತಗೊಂಡು ಹಾಕೊಂಡು ಅಪ್ಪ ಅಮ್ಮ ಇರ್ತಾರ ಅಲ್ಲೇ ಮೇವಿಗೂ ಹಾಕ್ಯಾರ ಆಲ್ರೆಡಿ ಅದು ಮೇವಿಂದು ಬೀಜ
ಹಾ ನೀ ಬ ಯಾವ ತರ ಆಯತಾರ
ಹ್ಮ್
ಯಾವ ಮೇತಾರಪ್ಪ ಅಂದ್ರ ಅದ್ರಾಗ ವೆರೈ ಚಿಂತಾ ಉಂಟಲ್ಲ ಮೇನ್ಿದಾಗ
ಆಾಕ್ಯಾರ ನಮ್ ಕಾಕಿ ಕಾಕಾಗ ಗೊತ್ತ ಅದಕ್ಕಂದ ಅವ್ರದೇ ಆದಲ್ಲ ಕುರಿ ಎಲ್ಲ ಅವ್ರೇ ಹಾಕ್ಯ ಎತ್ತ ಇದಾವ ಕುರಿ ಾವ ಅತನ ಚಲೋ ಬೀಜ ಇದ್ದಿದ್ದ ಒಂದ್ ಎರಡ್ ಪಾಕಿಟ ನ ಇದಿದ್ದ ಮನ್ಯಾಗ ತಂದಿತ್ ನಾವು ತರ್ತಾನ ಅವಾಗವಾಗ ಅದಕ್ಕೆ ಹೇಳಿದ ಹಿಂಗ ಹಿಂಗ ಾಕ ಹಂಗ ಮಾಡಬೇಕಕ್ಂದ ಮಾಡಿನು ಅದಕ್ಕೆ ಈ ಕಡೆ ದುಡ್ಯಕ್ ಬಂದೀನಿ ಅಂತ ಅಂದ್ರೆ ಸರಿತಗ ಇವಾಗ ನೀನ್ ದುಡ್ಯಕ್ ಬಂದ ಅಂದ್ರ ತಮ್ಮಕ್ ಬಂದ ಕೇಸಿ ಅದು ಬೀಜ ಇದಾವ ಬಂದು ಇಸ್ಕೊಂಡ್ ಹೋಗ ಅಲ್ಲಿ ಹೋಗ ಅಲ್ಲಿ ಎಲ್ಲ ಕಸಗಸ ಎಲ್ಲಾ ತಗದಿರ ಅಂತ ಹೇಳ ಅಲ್ಲಿ ಬಂದು ನಾ ಬೀಜ ಹಾಕ್ತೇನೆ
ಹ್ಮ್ ಹ್ಮ್
ಲ್ಲ ನೀ ತಗಷ್ಟಗ ಸ್ವಲ್ಪ ಬೆಳದಿರ್ತಾವ
ಹ್ಮ್್ಮ
ಮ ಅಷ್ಟಲ್ಲಿ ನೀನ್ ಸೆಡಿ ಗಿಡ್ ಹಾಕೊಂಡು ಅದು ರೆಡಿ ಮಾಡಷ್ಟ ಚಲೋ ಬಂದಿರ್ತಾವ ನೀನು ಕಂಟಿನ್ಯೂ ಹಂಗೆ ಮಾಡಕ್ ಬರ್ತ ಅಂತಂತನ್ ಸರಿತಗ ಅಂತೇಳಿ ಮಾಡೀ
ಈ ಹಾ ಈದು ಮ ಿರಲ್ಲ
ಹಾ
ಅದು ಎಷ್ಟು ಎಕರ ಆಯತರಿ ನೀವು
ಹಾ ಆ ಕೆಾರಂದಾರದ ಯಕ್ರ
ಹಾ
ಅರ್ಧ ಎಕ್ರೇನು ಒಂದ್ ಎಕರೆ ಒಂದ ಬರ್ದ ಕ್ರ ಮ್ಯಾಗೆ ಹಾಕ್ಯಾರಂತ
ಹಾ ಪ್ಲಾನಿಂಗ್ ಎಷ್ಟು ನೀವು ಮರಿ ಎಷ್ಟು ತಗಬೇಕಂತ
ಏ ಒಂದವ ಸದ್ಯಕ್ಕೆ ಒಂದ್ ಹತ್ ಸಾಕು ಸ್ಟಾರ್ಟಿಂಗ್ ಆಮೇಲೆ ಬರ್ತಾ ಬರ್ತಾ ತಗೋಬೇಕ ಹಂಗೆ
ಹ್ಮ್ ಆತ್ ಬೇರೆ ಆತ್ತಾ ಹ
ಮ ಇವಾಗ ಜಾಸ್ತಿ ತಗೊಂಡು ಸುಮ್ ಎಲ್ಲಿ ಸಾಲ ಮಾಡ್ಕೊಂಡು ಮತ್ತ ಅವ್ರಿಗೆ ಅಮೌಂಟ್ ಕೊ ಎಷ್ಟು ಎಷ್ಟ್ ದಿನದ ಕೊಡ ಕೊಡ್ತೀವಿ ಅಂತ ಹೇಳಿರ್ತೀವಿತ್ತ ಆಮೇಲೆ ಮರ್ಯಾದೆ ಇರಲಾರದೆ ಎಲ್ಲ ಸುಮ್ಮ್ ಅದ ಅಂತ ಹೇಳಿ ಯಾರ ತ ಕೈ ಚಾಸೋ ಮಾಡಳ ಏನ್ ಬೇಡ ಅದಕ್ಕೆ ಇವಾಗ ಅತ್ತ ತಗೊಂಡ ಮ ಸ್ವಲ್ಪ
ಇವಾಗ ನೀ ದುದಿಕತ್ತು ಎಷ್ಟ್ ತಿಂಗ್ಳು ಆಯ್ತು
ಅದಡ್ ಕುಂತತಿ ಮೂರ್ ತಿಂಗಲ್ ಆಯ್ತ್ ತ್ ಮೂರು
ಮೂರ್ ತಿಂಗ್ ನಲ್ವತ್ ನಲ್ವತ್ ಸಾವಿರ ಹ ನಕನ್ ನಕನ್ ಎಂಟು ಟು ನಕ್ ನೂರ ಎಂಬತ್ತು
ಹ್ಮ್
ಒಂದ್ ಲಕ್ಷದಾ ಇಪ್ಪತ್ ಸಾವಿರ ಐತ.
ಹ್ಮ್
ವಕ್ಷ ಉಳದಿರ್ತಾವ
ಹ್ಮ
ಹ ಒಂದ್ ಲಕ್ಷ ಹೋದಾವ್ ಅಂತಂದ್ರ ಒಂದ್ ಮರಿ ಮೂರವರಿ ನಾಲ್ಕ್ ಸಾವಿರ ರೂಪಾಯಿ ಒಂದ್ ಮರಿ ತಗೋ ಎಷ್ಟ ಆತದ ಲೆಕ್ಕ ಮಣ್ಣಿ ಇನ್
ಅ ಪೂರಾ ಸಣ್ಣ ಆಗ್ತಾವ ಅವು ಅಂದ್ರೆ ಹಾಲ್ ಕುಡ ಮರಿ ಆತ ಸಣ್ಣ ತಗೋಬೇಕು ಅಂದ್ರರು ಪೂರಾ ಹಾಲ್ ಕುಡ ಆಗ್ತ ಆತ್ತವಲ್ಲ ಮತ್ತೆ ಅವ್ರರಿಗೆ ಇರ್ಲದ ಆಮೇಲೆ ಇದಾಗತ್ತಲ್ಲ.
ಹ್ಮ್ ಅದಾ. ನೀವ ತಗೊಂತೀವಿ ಅಂತ ಸಣ್ಣ ತಗಬೇಕು ಅದೇ ಒಂದ್ ಮೂರು ನಾಕು ತಿಂಗಳ ಮೇಂಟೈನ್ ಮಾಡದ. ಒಂದ್ ಮೂರ್ ತಿಿನ ನಾಕು ಜನ ಮತ್ತ ಮರ್ಬಕ್ ನೀನ್. ಹಂಗೆ.
ಹ್ಮ್ ಅಷ್ಟ ಅಷ್ಟ ತಗೊಂಡ್ರೆ ಹತ್ತ ಮರಿ ಹ ಹತ್ತ ಮರಿ ಅಂದ್ರೆ ಆಯ್ತ. ಒ ಐವತ್ತು ಸಾವಿರ ವತ್ತು ಅದಕ್ಕ.
ಹ್ಮ ಐವತ್ ಸಾವಿರ. ಹ ನೀವ ಸ್ವಲ್ ಜಾಸ್ತಿನ ತೊಗೋಬೇಕು ತಗೊಂಡ್ರೆ ನನ್ಗ ಒಂದು ಪೀಳಿಗೆ. ಈಗ ಹತ್ ಮರಿ ತಗ ಅಂತ್ರ ಅವ್ ಮಾರ್ ಬಂದ ನೆಕ್ಸ್ಟ್ ಮರಿ ತಗ ಅಂತಂದ್ರನು. ಸ್ವಲ್ ಜಸ್ತಿಿನ ತಗೊ ಬರ್ಬೇಕಾಗ್ತಾರ.
ಹೌದೌದು. ಇವಾಗ ನಾನ್ ಜಾಸ್ತಿನೇ ಇವಾಗ ಇವಾಗ ಒಮ್ಮೆಗೆ ತಗೊಂಡ್ಬಿಡ್ತಿ. ನಾನು ಒಂದು್ ಹದ್ನಿ ಇಪ್ಪತ್ ಮರಿ. ಇವಾಗ ಯಾಕಂದ್ರೆ ಇವಾಗ ಶೆಡ್ ಶೆಡ್. ಹ ಸೆಡ್ ಒಡ್ಸಕನ ಮತ್ತ ಇವಾಗ ಬೇಕಲ್ಲ ಅಮೌಂಟ್.
ಹ ಹಾ ಹಾ.
ಹ್ಮ್ ಅ ಅದೇ ಅದೇ ಅದೇ ಬಿದ್ದದ ಇವಾಗ ಅದು. ಗೌರ್ಮೆಂಟ್್ ಸೆಡ್ ಬಂದದ ಇವಾಗ ಆ ಸೆಡ್ ಡಸ್ಬೇಕು ಇವಾಗ ಕೈಿಂದ. ಅಮ್ಮನ್ ತಂದು ಎಲ್ಲಾ ಇದು ಮಾಡ್ಬೇಕಲ್ಲ ಹೌದು. ಆಮೇಲೆ ಅದು ಅಮೌಂಟ್ ಯಾವಾಗ ಬಳುತ್ತೆ. ಮತ್ತ ಅವಾಗೆಲ್ಲ ಯಾರಿಿಗೆ ಗೊತ್ತದು. ಅಷ್ಟೋದಾಗ ನಿಂದರರ್ಬೇಕಾನ. ನಿಂದ್ರಾಗಲ್ಲ ಅದಕ್ಕೆ. ಾ ಇವಾಗ ಗೋರ್ಮೆಂಟ್ ಬಂದದ ಇವಾಗ ಕೈಲಿಂದ ಮಾಡಬೇಕು ಇವಾಗಾ. ಹಕೊಂಡು ಆಮೇಲೆ ಅವದು ಬಂದಾಗ. ಹ ಅದನ್ನು ಇನ್ನ ಇನ್ನ ಸ್ವಲ್ಪ. ತೊಗೊಂಡ್ ಕೆಸ ಏನ ಇಲ್ಲ ಬೇರೆ ಏಾದರು ಅೇ ರೂಮ್ ಗ್ಕೊಂಡ್ ಇದು ಮಾಡಿದ್ರೆ ಸ್ವಲ್ಪ ಹಂಗೆ ಡೆವಲಪ್ ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ಬಿಡ್ಬೇಕಕ್ ಹಂಗೆ.
ಅರ್ಧ ಮಣ್ಣ ಆತಾ ಉಂಟಲ್
ಇಲ್ಲ ಬರ್ತಾ
ಇಲ್ಲ ಬರ್ತಾವ ಇಲ್ಲ ಅಮೌಂಟ ಬರ್ತಾವ ಬಂದನಲ್ಲ ಗೌರ್ಮೆಂಟ್ ಕ ಬಂದ ಅಮ್ಮನ್ ಕಟ್ಲಡ್ದ ಮಣ್ಣ ಆತಾವಂತ ನಡೀ ಒಂದ್ ಸ್ವಲ್ಪ ಕಂತತ್ ಕಟ್ಟಬೇಕಂತ ಆಮೇಲ್ ಮಣ್ಣ ಆಟವಂತಲ್
ಹ ಅಂದ್ರೆ ಲೋನ್ ಮಾಡ್ಸಿದ್ರೆ ಆಗತ್ತದ ಹಂಗಗೆ ಇ ಸಬ್ಸಿಡಿ ಮೇಲೆ ತಗೊಂತೀವಿ ತಗೊಂಡಿರ್ತಿವಿ ನೋಡ
ಹ ಸಬ್ಸಿಡಿ ಬೇಡ ಅದೇ ಲೋನ್ ಮೇಲ್ಲ
ಅದು ಅದು ಎನ್ ಅದು ಎಳಕಾಲರ ಎಳ ಕಾಲಣ ಅದು ಹೆಂಗಂದ್ರೆ ಇವಾಗಾ. ಹ್ಮ್ ಮನ್ ಆಗತ್ ಮನ್ ಆಗತ್ತ ಅಂತ ಹೇಳ್ತವಿ ಹಂಗೆ ಬುಟ್ಟಿ ಅಂದ್ರ ಬಡ್ಡಿ ಜಾಸ್ತಿ ಆಗತ್ತ ಅದ ಆಗ್ಲಿಲ್ಲ ಅಂದ್ರೆ ಮತ್ತೆ ಡಬಲ್ ಡಬಲ್ ರ್ಚಬಹದು ಹ್ಮ್ ಇವಾಗ ಸರ್ಕಾರ ಸುದ್ದ ಅದೆ ನೀವಾಗ ಇವಾಗೇನ್ ಸರ್ಕಾರ ಸುದ್ದ ಆದಂದೆ
ಹ ಹ್ಮ್ ಹ್ಮ್
ಹೇಳಕ್ ಆಲ್ಲ ಮನ್ ಆಗತ್ತ ಅಂತಿದ್ರೆ ಸವಾಗ ಅಷ್ಟೇ ಸ್ವಲ್ಪ ಮನ ಮಾಡಿದ್ರೆ ಆಮೇಲೆ ಮತ್ತೆ ಮನ್ನ ಆಗತ್ತ ಅಂತ ಹೇಳಿದ್ರೆ ಮನ ಆಗ್ಲಿಲ್ಲ ಹಂಗೆ ಇವಾಗನ್ನ ಹ ಅ ಇಬ್ಬರು ಮೂವರು ನ ಕಂಡ ಮುಂದೆ ಇದ್ದವರು ಬಾಳ ಒಂದು ಅಮೌಂಟ್ ಜಿಗಿ ಕಟ್ಟ್ಯಾರದು ಬಡ್ಡಿ ಗಿಡ್ ಸೇರಿ ಬಾಳ ಹೇಬಿಟ್ಟದ ಅವರ್ದು ನಾಕ್ ನಾಕು ಐದೈದು ವರ್ಷದ
ಹ ಹ್ಮ
ಹ್ಮ್ ಮತ್ತೆ ಸರಿ ತಗೊಂಡ್ರೆ ಅಣ್ಣ ಫೋನ್ ಬರಕತ್ತ ತ್ತ ನಾನು ಅದು ಮಾಡಟ ಮಿ ಏನ ಇನ್ಫರ್ಮೇಶಷನ್ ಕ್ಯೋ ಅಕೌಂಟ್ನ
ಸರಿ ಸರಿ ಸರಿ ಸರಿ ಹ ಸರಿ ತಮ್ಮಪ್ಪ